ನಮಸ್ತೆ
ಬನ್ನಿ ಪಟಿ ಟರ ಹಲೋ ಹ ನಮಸ್ತೆ
ಏನ್ ಮಾಡ್ತಾ ಇದ್ದೀರಾ
ನೀ ಏನಿಲ್ಲ ಫ್ರೆಂಡ್ಸ್ ಜೊತೆ ಇದ್ದೀರಿ ನೀವು ಏನ್ ಮಾಡ್ತಿದ್ದೀರ ಅಷ್ಟ
ನಾನು ಪಿಗಿಗೆ ಈಗ ಜಸ್ಟ್ ಬಂದಿ ಕುೂತ್ಕೊಂಡಿದ್ದೀನಿ
ನೀವೇನ್ ಮಾಡ್ತಿದ್ದೀರಾ
ನಾನ್ ಪಿ ಜಿಗ್ ಬಂದು ಕುೂತ್ಕೊಂಡಿದ್ದೀನಿ
ಕಾಲೇಜ್ ಇಲ್ವಾ ನಿಮ್ಗೆ
ಹೋಗಿದ್ದೆ ಅವರು ನಮ್ಮ ಶಿಕ್ಷಕರು ಇಲ್ಲ ಅಂದ್ರು ಇವತ್ತು ಪಾಠ ಮಾಡಲ್ಲ ಅಂದ್ರು ಅದ್ರಿಂದ ನಾವು ನಮ್ಮ ಅಟೆಂಡೆನ್ಸ್ ನ ಕೊಟ್ಬಿಟ್ಟು ವಾಪಸ್ ಬಂದ್ವಿ
ಹಾ ಚಿಂದಾ ದು ಏನ್ ಸ್ಪಷಲಿ ತಿಿಂದ ಹೆಚ್ಚಿಿನದಂತ ನಿತೇಶ ಕೊಡಿ ಕಿಚ್ಚಿದೆ ಬರ್ಗರ್ ಇ
ಹುಟ್ಟಿದ ಹಬ್ಬ ಇತತ್ತು ಅವನವತ್ತ ಇಷ್ಟೆಲ್ಲಾ ನಂಬಿ ಏನೇನೋ ತಿಂಡಿ ಎಲ್ಲಾ ಕೊಡಸ್ದ ಹೌದೌದು ಹ ಕೋಳಿ ಬರ್ಗರ್ ತಿನ್್ವಿ
ಹೂ ಹೂ ಕೋಳಿ ಬರ್ಗರ
ಹೂ
ಕೋಳಿ ಬರ್ಗರು ಕೋಳಿ ತಿನ್ನಾಗ ಹೋಗ್ಬಿಟ್ಟಲ್ ಮಾಡ್ರ ಅದು ಎರಡು
ಕೋಳಿ ಬರ್ಗ ತಿಂದ್ವಿ ಆಮೇಲೆ ಓರಿಯೋದು ಹಾಲ್ ಕೊಡ್ಿದ್ವಿ
ಹೊರೀಯೋ ಹಾಲ
ಹ ಒಬ್ಬರು ತುಂಬಾ ನನ್ಗೆ ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಡ್ತ ಇದ್ದಾರೆ ಅದ ಏನ್ ತಕ್ಕಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾ ಆಯ್ತ ಅವ್ರ ನನ್ ಮುಂದೆ ಬಂದ್ರೆ ನಿಜ ಎದ್ದಿದದ ಒದ್ದೇ ಬಿಡ್ತ ತಿನ
ಹೋಡ್ಬಿಡ್
ಯಾ ಅಷ್ಟು ಹಿಂಸೆ ಕೊಡ್ತಾ ಇದಾರೆ ನನ್ಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅವ್ರ ಬಂದ್ರೆ ಇಲ್ ಒಬ್ಬ ನನ್ನ ಗೆಳೆಯ ಒಬ್ಬ ಇದ್ದಾನೆ ಅವನು ಅವನ್ಿಗೆ ಅವ್ನ್ ಬಂದ್ರೆ ಅವನ್ ನನ್ ಮುಂದೆ ಬಂದ್ರೆ ಅವನ್ಗ ಹಂಗೆ ಒದ್ಬಿಡ್ತೀನಿ ಆ ರೇಂಜ್ಗೆ
ದ್ಬಿಡ್ತಯ ಆ ಮೀಟರ್ ಇರ್ಬೇಕು ಹ ಹಾ
ಹಾ ಹೌದೌದು
ಮತ್ತೆ
ಹೇಳ್ಬೇಕು
ಹೂ ಪ್ಪ ಆ ಮತ್ತು ಹೂ ಹೂ ಏನಿಲ್ಲ ಸುಮ್ನೆ ಕೂತಿದ್ದೀವಿ ನಿಮ್ಗೆ ಹಾಡಾಡದು ಬರುತ್ತಾ ನ್ನ ತಪ್ಪನ್ನು ಬರಲ್ಲ ಒಂದ್ ಹಾಡ್ ಕೇಳ್ಬೋದ ನಿಮ್ಮ ಕೋಗಿಲೆ
ಕೋಗಿಲೆಗಿಂತ ತುಂಬಾ ಚೆನ್ನಾಗ್ ಆಡ್ತೀನಿ ನಾನು ನನ್ನ ಹಾಡ್ನ ಕೇಳ್ಬಿಟ್ರೆ ನೀವ್ ಅಲ್ಲೇ ಕಳದೋಗ್ಬಿಡ್ತೀರಾ ಯಾವ ಹಾಡ್ಬೇಕ ಹೇಳಿ
ಯಾವ್ದಾದ್ರು ಹಾಡಿ
ನೀವು ಹೇಳಿದ್ ಆಡ್ತೀನ್ೀ ನೀಮ್ ಯಾವ ಯಾವ್ದ್ ಬೇಕ ಹೇಳಿ ಸಾಕು ನಿಮ್ ಸ್ನೇಹಿತರ ಜೊತೆ ಇದೀವಿ ಅಂತ ಅಂದ್ರಲ್ಲ ಅವ್ರಗೆ ಅವ್ರನ್ನ ಕೇಳಿ ಯಾವ್ ಹಾಡ ಹಾಡ್ಬೇಕು ಅಂತ ಹಾಡ್ತೀನಿ
ನ್ಯ ನಿಗೆ ನಿಮ್ಗೆ ಯಾವ್ದ್ ಇಷ್ಟ ತುಂಬಾ ಅದನ್ನ
ನನ್ಗೆ ತುಂಬಾ ಇಷ್ಟ ಅಂತ ಯಾವ್ದೂ ಇಲ್ಲ
ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಸಾಂಗ್ಸ್ ಅದಕ್ಕೆ ನಿಮ್ಗೆ ಆ ಸಾಂಗ್ ಸಾಂಗ್ ಚೆನ್ನಾಗ್ ಬಂದ್ರ ಅದು ಹಾಡಿ
ನನ್ ಯಾವ್ದೋ ಸಾಂಗ್ ಚೆನ್ನಾಗ್ ಬರಲ್ಲ ನಾನ್ ಎಲ್ಲಾ ಚೆನ್ನಾಗ್ ಹಾಡ್ತೀನಿ
ಯಾವ್ದ ಒಂದು ಆಡಿ ಗುರು ಫಸ್ಟ್ ಆಫ್ ಆಲ್ ಮಾತಾಡದು ಕಲಿ ಅಂತ ಹೇಳ.
ಹೂ ಯಾರೋ ನನ್ ಬಗ್ಗೆ ಮಾತಾಡ್ತಾ ಇದಾರೆ ಅವ್ರಗೆಲ್ಲಾ ಮಾತಾಡ್ಬೇಡಿ ಅಂತ ಹೇಳಿ
ಏನ್ ಇಲ್ಲ ಯಾವ್ದ್ರ ಪದ್ಯ ಮಾಡ್ಬಮ ಯಾವಾದ ಹಾಡಿ
ಹಾ ಯಾಕೆ ಯಾವ್ದ್ ಹಾಡ್ಬೇಕಂತೆ ನಿಮ್ಮ ಸ್ನೇಹಿತರಿಗೆ
ಹೌದು ಯಾವ್ದಾದ್ರರು ಪರವಾಗಿಲ್ಲ ಅಂತವ್ರೆ ನಮ್ ಸ್ೇಹಿತರೋದಕ್ಕೆ
ನಿಮ್ ಸ್ನೇಹಿತ್ರಗ್ ಹೇಳಿ ಯಾವ್ದ್ ಬೇಕು ಅಂತ ಅವ್ರೇ ಹಾಡ್ಕೊಳ್ತಾರೆ
ಎಲ್ಲ ಬೆದೆ ಉದುರ್ತಂತೆ ಸ್ನೇಹಿತರನ್ನ ಕೇಳಿ ಯಾವ ಹಾಡಾಡ್ಬೇಕು ಅಂತ
ನಿಮ್ ಸ್ನೇಹತ್ರಿಗೆ ನನ್ ಸ್ನೇಹಿತ ಒಬ್ಬ ಇದ್ದಾನೆ ನನ್ಗೆ ಕರೆ ಮಾಡಿ ಮಾಡಿ ಹಿಂಸೆ ಕೊಡ್ತಾ ಇದ್ದಾನೆ.
ಹ್ಮ್
ನನ್ ಮುಂದೆ ಬರ್ಬೇಕೀಗ.
ಹಾ ಹಾ
ಅಷ್ಟು ಹಿಂಸೆ ಕೊಡ್ತಾ ಇದ್ದನೆೆ ನನ್ಗೆ
ಹ್ಮ್ ಹ್ಮ್ ಕಟ್ ಮಾಡು ಅವ್ನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ
ಅವನಾ ಅವನು ದೊಡ್ಡ ಅವನು. ಹುಚ್ಚ ಹುಚ್ಚರು ಇರ್ತಾರಲ್ಲ ಆತರದವರು ಅವರು ಹುಚ್ಚರುಗಿರಾಕ್ ಅವ್ರದ ಅವ್ರ ಜೊತೆ ಸೇರದವರುನು ಹುಚ್ರಗೊ
ಹೌದಾ
ಅವ್ರ್ ಜೊತೆ ಸೇರಿನೇ ಹುಚ್ಚಿ ಆಗಿರೋದು.
ಮತ್ತೆ ಏಯ ಒಮ್ಮೆನೆ
ಅವ್ರ ಜೊತೆ ಸೇರಾದ್ಮೇಲೆ ಹುಚ್ಚ ಹುಚ್ಚಿ ಆ ಹುಚ್ಚಿ ತರ ಆಗಿದ್ದೀನಿ ಇನ್ನೊಂದ ಸ್ವಲ್ಪ ದಿನ ಅವ್ರ ಜೊ ಇದ್ರೆ ಇನ್ನ ಪೂರ್ತಿ ಹುಚ್ಚಿ ಆಗೋತೀನಿ ಅವರು ಮೊದ್ಲೆ ಫುಲ್ಮೆಂಟ್ ಅವ್ರು ನಾನು ಹಾಫ್ ಮೆಂಟಲ್ ಆಗಿದ್ದೀನಿ ಅವರಿಂದ ಇನ್ನ ಫುಲ್ ಮೆಂಟಲ್ ಆಗೋ ಪರಿಸ್ಥಿತಿ ಇದೆ.
ಆದೆ ಅವ್ರ ಬಗ್ಗೆ ಅವ್ರ ಜೊತೆಗ್ ಸೇರ್ಬೇಡಿ.
ಸೀರ ನೀವ್ ಹೇಳಿದ್ರೆ ನೀವ್ ಹೇಳೋದೆೇ ಹೆಚ್ಚಾ ನಿಮ್ ಮಾತು ಕೇಳೋದೇ ಹೆ ನೀವ ಹೇಳುದ್ರೆ ಅದೇ ಮಾಡೋಣ ಬಿಡ್ರಿ.
ವ್ಹಾ ವ್ಹಾ ಮತ್ ಯಾವತ್ತಿಂದ ಈ ಮಾತೆಲ್ಲ.
ಎಲ್ಲಾರ್ಗುನು ನಾವು ನಿಮ ಮೇಲೆ ಸ್ವಲ್ಪ ನಿಮ್ ಜೊತೆ ಮಾತಾಡಿ ಮಾತಾಡಿ ನಿಮ್ಮೆಲೆ ಸ್ವಲ್ಪ ಪ್ರಿ
ಬರೋದು ಮೂವತ್ ರೂಪಾಯಿ
ನನ್ನ ಗೆಳತಿ ಒಬ್ಳು ಫೋನ್ ಮಾಡಿ ಕರೆ ಮಾಡಿದ್ಲು ನನ್ಗೆ ಮಧ್ಯಾಹ್ನ.
ಹಾ ಅವಳೇ ಹೇಳ್ತಾ ಇದ್ಲು ಆಗದು
ಬಿಸ್ನೆಸ್ ಓಪನ್ ಮಾಡ್ತಾದೀನಿ.
ಹಾ
ನೋಡಿ ನಿಮ್ ಜೊತೆ ಮಾತಾಡ್ತಿದ್ದೆ ಆ ಮೆಣ ಆ ಹುಚ್ಚ ಅವ್ರ್ದು ಕಾಲ್ ರಿಸೀವ್ ಆಗ್ಬಿಟ್ಟಿದೆ. ಅವ್ರ ನಂಬರ್ ನಾ ನನ್ ಕೂಡ ಹುಚ್ಚಾ ಅಂತಾನೇ ಸೇವ್ ಮಾಡ್ಕೊಂಡಿದ್ದೀನಿ ನೋಡಿ.
ಹುಚ್ಚ ಹುಚ್ಚ ಅಂತ ಸೇವ ಮಾಡ್ಕೊಂಡಿದ್ದೀರಾ. ಓ ಹೋ ಓಕೆ ಹೌದಾ
ಹಾ ಹೌದು ಅವತ್ ಯಾವತ್ ಒಂದಿನ ಕರೆ ಮಾಡ್ತಿದ್ರು ಅವತ್ ನಮ್ಮ ಅಮ್ಮ ನೋಡ್ಬಿಟ್ಟು ಯಾರಿದು ಅಂತ ಅವ್ರ ಕೇಳಿದ್ರು.
ಹ್ಮ್ ಏನ್ ಹೇಳಿದ್ರು ಅವಾಗ
ನನ್ ನಮ ಕ ನಮ್ಮ ಏನದು ಕಾಲೇಜಲ್ಲಿ ಒಬ್ರು ಇದ್ದಾರೆ. ಹಾ ಕಾಲೇಜಲ್ಲಿ ಒಬ್ರು ಇದ್ದಾರೆ ಅವರು ಅಂತ ಹೇಳಿದ್ದೆ.
ಅಷ್ಟ್ ಹಿಮ್ಸೆ ಅವ್ರು ಅವ್ರ ಗರ್ಲ್ ಫ್ರೆಂಡ್ ಕೊಡ್ಬೇಕು ಗರ್ಲ್ ಫ್ರೆಂಡ್ ಬಿಟ್ಟಿ ಇನ್ ಎಲ್ಲಾರ್ಗು. ಕೊಡ್ತಾ ಇದ್ದಾರೆ.
ಯಾಕೆ ಯಾರ್ ಗರ್ಲ್ಫ್ರೆಂಡ್ ಇಲ್ವೇ
ಏನು ಗೊತ್ತಿಲ್ಲ ಇ ಇದಾರೆ ಅಂತ ನ ಯಾಕೋ ಡೌಟ್ ಇದೆ ಅವ್ರು ಅವ್ರು ಶಾಲ್ ಅವರು ಅವರು ಅವ್ರ ಏನದು ಅವ್ರ ತರಗತಿಯಲ್ಲಿ ಒಬ್ರು ಒಂದು ಹುಡ್ಗಿ ಇತ್ತು ಹುಡ್ಗಿ ಹೆಸರು ಇಡ್ಕೊಂಡು ತುಂಬಾ ಆಡ್ ಆಡಿಸ್ಕೊಂತಿದ್ದೆ ಆ ಹುಡ್ಗಿ ಆ ಹುಡ್ಗಿ ನ ಅವರು ಗರ್ಲ್ ಫ್ರೆಂಡ್ ಮಾಡ್ಕೊಂಡಿರ್ಬೇಕಾಗಿತ್ತು. ಹೌದೌದು ಅವರು ಅವರ ಆಕ್ಚುಲಿ ಅವರು ಅವರ ಗೆಳೆಯನ್ನ ತಲಿ ಬೆಳತಿರೋ ಮಗು ಹೋಗುವ ಬರೆ ಇದೆ
ಹ್ಮ್ ಹ್ಮ
ಹಾ ಅವ್ರವತ್ತೇಏನೋ ಹೇಳಿದ್ರು ಅದು ಮರ್ತೋಯ್ತು ನನ್ಗೆ ಇಲ್ಲಾಂದ್ರೆ ಅದ ಹೇಳ್ತಿದ್ದೆ ಏನೋ ಒಂದು ಏನೋ ಆಡಸ್ಕೊತಿದ್ದೆ ಅದ್ ಮರ್ತೋಯ್ತು
ಹೌದಾ
ಹೌದೌದು ನಿಮ್ ಗೆಳೆಯರ ಬಗ್ಗೆ ಹೇಳಿ
ನಮ್ ಗೆಳೆಯರ್ ಬಗ್ಗೆ ಯಾಕ ಕೇಳ್ತೀರಾ ಬಿಡಿ ಎಲ್ಲ ಒಳ್ಳೆಯವರು ನಮ್ಗೆಳೆಯರು ಎಲ್ಲಾ ತುಂಬಾ ಇಲ್ಲಾ ಇಲ್ಲಾ ಅಷ್ಟೇ ಅವಳ ಒಬ್ಳವ್ಳ ಅಷ್ಟೇ ಅವ್ಳ ಹಂದಿ ಅಂತ
ಯಾರ್ ನೀವು ಹಗೆಲ್ಲಾ ಮಾತಾಡಂಗಿಲ್ಲರಿ
ಕಟ್ಪಾಡಾದ್ರೆ ಹಲೋ
ಹಾ ಹೇಳಿ
ಹಾ ಹೇಳಿ ಹೇಳಿ ಇಲ್ಲ ಎಲ್ಲರೂ ಒಳ್ಳೆಯವ್ರೆ.
ನೀವು ಪಾರ್ಕ್ ನಲ್ಲಿ ಇದ್ರಿ ಅಂದ್ರಲ್ಲ ಪಾರ್ಕ್ ನಲ್ಲಿ ಏನ್ ಮಾಡ್ತಾ ಇದ್ದೀರಾ ಹೂವು ಕೀಳ್ತಾ ಇದೀರಾ
ಏನ ಇಲ್ಲಾ ಸುಮ್ನೆ ಕೂತಿದ್ದೀವಿ ಅಷ್ಟೆ
ಹೌದಾ ಮಳೆ ಬರಂಗಿಲ್ವಾ ನಿಮ್ ಕಡೆ
ಹಾ ಹೌದು ನಿಮ್ ಕಡೆ ಹಂಗೈ
ಹಾ ನಮ್ ಕಡೆನೂ ಇದೆ ನಾನ್ ಮಳೆ ಬಂದ್ಬಿಡುತ್ತೆ ಅಂತ ಬೇಗ ಹೋಗಿ ಬಟ್ಟೆ ಎಲ್ಲ ತಂದು ಇಟ್ಬಿಟ್ಟಿದ್ದೀನಿ ಎಷ್ಟೊಂದ ಬಟ್ಟೆ ಇನ್ನ ಒಣಗ್ಬೇಕು ಕಾಲೇಜ್ ಇತ್ತು, ಹೋದೆ ತರಗತಿಲಿ ಕುತ್ಕೊಂಡೆ ನಾನು
ಆ ಏನೋ ಹಲೋ ಹಾ ಹೇಳಿ, ಹೇಳಿ, ಹೇಳಿ
ಕೇಳಸತಿದ್ಯಾ
ಕೇಳಸ್ತಿದೆ ಹೇಳಿ
ಹ ಶಿಕ್ಷಕರು ಬಂದು ನಿಮ್ ದಾಟ್ಟ ಅಟೆಂಡೆನ್ಸ್ ಕಳಿಸ್ಬಿಟ್ಟಿ ನೀವು ಲೈಬ್ರರಿಯಲ್ಲಿ ಹೋಗಿ ಕುತ್ಕೊಳ್ಳಿ ಅಂತ ಗ್ರಂಥಾಲಯಕ್ಕೆ ಹೋಗಿದ್ವಿ ಗ್ರಂಥಾಲಯದಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳ್ದಿ ಆಮೇಲೆ ನನ್ಗೆ ಸ್ವಲ್ಪ ಕಚೇರಿಲಿ ಕೆಲ್ಸ ಇತ್ತು
ಹಾ
ಆ ಕಚೇರಿಗ್ ಹೋಗ್ಬಿಟ್ಟು ಕಚೇರಿಯಲ್ಲಿ ಕೆಲ್ಸ ಮುಗಿಸಿ ಈಗ ಬಂದಿ ಕೂತಿದ್ದೀನಿ ಅಲ್ಲಿ ಮಧ್ಯ ದಲ್ಲಿ ಬರ್ಬೇಕಾದ್ರೆ ನನ್ ಗೆಳೆಯ ಒಬ್ಬನ್ನ ಕರೆ ಮಾಡಿ ಕರೆಸ್ಕೊಂಡು ಇಲ್ಲಿ ಪಿ ಜಿ ವರ್ಗೂ ಗಾಡಿನಲ್ಲಿ ಬಿಡಿಸಕೊಂಡೆ ಇಲ್ಲ ಅಂದಿದ್ರೆ ಇನ್ನ ತುಂಬಾ ನಿಧಾನ ಆಗ್ತಿತ್ತು ನಾನ ಬರೋದು ಕೇಳಸ್ತಿದ್ಯಾ ಹಲೋ ಹಲೋ